ಇದಾರ್ ನಂಬರ್
ಈದಾ ನಮ್ದ ಹಾಳ ಇಿದು
ನಿಮ್ಮ ಮೇರ್ಾನ
ಯಲ್ಲ ನ ನೀವು ತಾಳಾರದ್
ಬಾರ ಹಾ ಅದನನ್ ಕಡೆ ಇರ್ತತ್ ನ
ಇಲ್ಲ ಅದೇನು ಈದು ಈಗ ಅಷ್ಟ ಹಾಕೊಂಡು ನಂಗ
ಹ್ಮ್ ಅಲ್ಲಿ ಮ್ಯಲೆಿದಲ ಅಲ್ಲಮ್ಮ ಹನ್ ಪ ಮ
ಹ
ನಮ ಅವ್ ಹೇಳಿದ ಮನ್ಯ ಹೇಳ ನಮ್ಮ ಮಮ್ಮಿಗೆ
ನೀಲ್ಲಿ ನಾವ ಕಿದ್ದು
ಅಲ್ಲಿಯಪ್ಪಾ ಪ್ಲಾಟ್ದಾಗ
ಇಕ್ಕ ಕಡುಗೊಪ್ಪ
ಹಾ ಪ್ಲಾಡ್ದಾಗ ಅಲ್ಲಿ ಮ್ಯಾಲ ನೀಂಗ ಹೋಗಿದರ ಅಂತ ಹೇಳದಾ ಹೇಳಣ ನಮ್ಮ ಮಾರಿ ಬಿರ ಮ ಎತ್ಲಾ
ಅಡುಗೆ ಮಾಡೋಕೆ ಹೋಗಿದ್ನತೆ
ಹೇ ನನ್ನ ಬರೋಕೆ ಆಗಲ್ಲ
ಹ್ಮ್
ಆ ನಮ್ಮ್ಯ ಹೇಳ್ಯಾರ ಮನಿ ಅದಾವ ಅಲ್ಲಿ ಅವ್ರ ದೋಸ್ತದು ಅದ ಅಂತ ಹೇಳ್ಯಾರ ನಮ್ಮ ಮಾವ ಅಲ್ಲೇ ಮನಿ ಯಾವ್ ಸುತ್ತು ಕಡೆ ಯಾವ್ ಮನಿನ ಇಲ್ಲ ಅಲ್ಲೇ ಆಕಂತ ಹೇಳಿ
ಹ್ಮ್
ಆ ಅದಿಕ್ಕೆ ಸಾಲ
ಹ್ಮ್ ಆರಾಮಾ ಆಯ್ತು ಹೇಳಿ
ಏನ್ ಆರಾಮ
ಮತ್ತೆ
ಮಾತೆಣ್ಣ ಏನಿಲ್ಲ ಊಟ ಆಗೇತೆ ನಿಂದು
ನ ಹೇಳಿಲ್ಲ
ಹ್ಮ
ಮದ್ಯಾಹ್ನ ಒಳ್ಳಗೆ ಊಟ ಚಾ ಕುಡಿದೆ
ಅ ನಾವು ಊಟನು ಮಾಡಿನೇ
ಎಲ್ಲಿ
ಮನೆಗೆ ಮಾಡೀನಿ ಊಟ
ಹ್ಮ್ ಹ್ಮ್
ಬಾಳ ಆಗ್ತಾಯಿಪ್ಪಾ
ಹ್ಮ್ ನಳಿನೆ ಹೋಗೋಣ ಬಲ್ಗುಟ್ಟಿಗೆ
ಹ್ಮ್ ನಾಳೆ ಹುಂನ್ಲಿ ಗುರುವಾರ್ ಸುಕ್ರಾರ ಏನ ತಿಡುತಿಡು ನಾಂಗಿಲ್ಲ
ತೆಗೆಗಿಲ್ಲ
ಮೊನ್ನೆ ಸುಮೆ ಅದೇ
ನಾ ಹೋಗೋನು ಗುರುವಾರ ಶುಕ್ರವಾರ ಮಾಡ್ತೀನಿ ಅಂದ್ರೆ ಕುರಾರ ಹಕಣ ಮಜಾತ
ಹ್ಮ್ ಶುಕ್ರವಾರ ಒ ಮಾಡುದು
ಶುಕ್ರಾರಂಗ ಮಾಡ ಕಲ್ಲ
ಹ್ಮ್
ಎಷ್ಟಷ್ಟ
ಹ
ಯಾವ ನಿನ್ವಕ್ ನಾಾವಳೆ ಬರ್ತಮ್ಮ
ಬೈ ಐ ಡೋಂಟ್ ನೋ ಯಾವ
ಹಬರ್ತಾವ ಎಡುಯೂಸ ಒ ಆಲ್ಮೂರು ಜ್ಯೂಸ ಹೋಗ್ತರ ಉಪ್ಪು
ಹ್ಮ್ ಯಾರ
ನನ್ವ ನನ್ ನಾವೆರ್ತಾಮ
ಅಟಬತಾ
ಜ ಬರಲಿ ಪ ಆ ಬದಲಿ
ನಳ ಬದಲ ಧಾರೆ ಚರ್ಷತಾಯ
ಯಾರ್ಪ ಮನ್ಗ
ಹ್ಮ ಯಾಪ್ಪ ಪಲ್ಲ ಕನ್ಫರ್ಮೇಶನ್ ತರ್ಬೇಕ
ಹ್ಮ್ ನಾ ಜಲ್ಲಿ ಕೊಟ್ರಪ್ಪಾ ಸೂರ್ಯ ಅಂದ ಇ ಮಾಡಿದ್ರ
ಹ್ಮ್
ಹಂಜ ಎಲ್ಲಿ ಹಾಕಿದ್ರು
ಹ್ಮ್
ಹ್ಮ ಈಜದಕ್ ಮಾಡ್ತಾರನ್ ಗತ್ತತಾರ ಭ ನನಗ ಆಬದಾರ
ಬೈ ಬ
ಆಯ್ತಾ ಇಪ ದೊಡ್ಡವರ್ ಕಂಪ್ನಿ ಇ ಆ ಎಯ ಈಗ ಮುಂದ ಇದನ್ ಎ ಸ್ಟಾರ್ಟಪ್ ಮಾಡಾರಂತವರು
ಹ್ಮ
ಅದ ಕಾಯಿಸಬೇಕಕತ್ಲ ಎಲ್ಲಾ ಭಾಷೆದವ್ರದ್ದು ಐತೆ
ಹ್ಮ್
ನಾವ್ತ ಇರ್ತಿರ ನಮ್ಗೈತಿ ವಯಸ್ಸ ಇರ್ಬಹುದು ಬಹುತೇಕ ನಮ್ ಭಾಷೆ ಇರ್ಬೇಕು ಹಮ್
ಹ್ಮ್ ಬಾ ಇದೈತಷ್ಟ ಸಂಬಧ
ಹ್ಮ್ ಅದ್ಕಂತನ ಮತ್ತ ಅವ್ರದ ಏನ ಅಲ್ಲಿ ವಿಲೇಜರ್ಸ್ ಮನ್ಕತ್ಂದ ರಕ್ಕಾ ರಕ್ಕ ಮಾಡದನೆ ನ ಪ ಯುಟ್ಯೂಬ್ ದಾಗ ನೋಡಿ ನೀ
ಹ್ಮ್
ಅ ಪೂರ ದ್ರ ಕಂಪನಿ ನ ಅ ಇಲ್ಲಿ ಶಂದ ಯಾರ ಬರಿ ಮಾಡ್ಣ
ಇಲ್ಲ ದ ಆಡ ಎಪ್ಪ ನನ ಇದು
ಹ್ಮ್ ಮತ್ತ
ಮತ್ತ ಏನಲ್ಲತ ನಾಳೆ ಹೆಂಗ ಏನ್ಂತಗ ಅರಿಬತ್ತುಗಣ
ಒಂದ ಚೂಡಿದಾರ
ಹ ನೀ ಅ ತುಗ ಹ
ನೀ ನೀ ಹೊಗೆ ನೀ ಏನಪ್ಪವಾ
ಹ್ಮ್ ತೋಟನ ಬಲ್ಲ
ಎನ್ಂತೋತಿ ಹ
ಏನು ತೋತನ್ನ
ಯಾರಿಗೆ ಹ್ಮ್ ಇದೇ ಒಂದ ಒಂದ್ ನಿಮಿಷ ಆದ ಕಲ್ಲಿ ಹಕ ರ ರೀಂಗಕಲ್ಪ
ಹ್ಮ್ ನ ವೈಬ್ರೇಟ್ ಅಗಕಟೈಥಿ
ಹಾ ವೈಬ್ರೇಟ್ ಅಗಕತ್ಲ
ಹ್ಮ್
ಹ್ಮ್ ಹ್ಮ್
ಮತ್ತೆ ತಣಿ ಹ್ಮ್
ಮತ್ತ ಹಳ್ತಪ್ಪ
ಊಟ ಆತಿ ಹೆಂಗಿತ್ತು ಆತಲ್ಲಿ
ಹಾ
ಊಟ ಆತಿ ಹೆಂಗಿತ್ತು
ಊಟ ಚಲೋ ಇತ್ತಲ್ಲ ಸುಮ್ಮ ಪಾಲ್ತು ಗೋ ಮುತರ ಅಂತ ತಂದ್ರ
ಗೋಮಿ ಮಂಚೂರಿ ಎರಡ್ ನೂರ್ ಕಡಿ ಮೇಲ್ ಒ ನೂರ ನಲ್ವ ಅಲ್ೆ
ಇವರ ಹೊತ್ತದ ಮತ್ತಏನ
ಇ ಹ್ಮ ಆದ ನೂ ರೂಪಾಯಯ್ತಾ
ಅದ್ರ ಮೂರ್ ಮಜಿೊಳಗೆ ಹಾಕಿತ್ ಗ್ರೇವಿ ಅವತ್ಿದಲ
ಹ್ಮ್ ಎರ್ನೂರ ಎಡ್ನೂರ ಎರ ನೂರ ನಲ್ವತ್ತು ಹೌದು ಮ ಇಷ್ಟ
ಇನ್ನ ಮತ್ತೆ ಇನ್ನ ಆಡ ಚಪಾತಿ ಎಷ್ಟ್ರ ಬರ್ತಿದ್ದು ಮತ್ರ ಅದ್ರಾಗ
ಎಡ್ನೂರ ನಲ್ವತ್ ಅಂದ್ರೆ ಈಗೆ ಏಳ್ನೂರ್ ಕೊಟ್್ರ ಐ ನೂರಾಕಿ ತನ
ಮಾರ ಇನ್ನ ಪಾಲ್ತು ಕರ್ಸಿ ಮಾಡ್ತದಪ್ಪ ಹುಡುಗ ಅ ಇ ತಿನ್ನು ಇಲ್ಲ ಹೊರ ಇದ್ದಿಲ್ಲ
ಹಾ
ಬಾಳ ಹಟ್ಟ ಸೇತಿ ಒಂದ ಮಂದಿಗೆ ಒಂದ್ ನೂರು ರೂಪಾಯಿ ಖರ್ಚು ಮಾಡು ಅಗನಚ್ದ
ಹ್ಮ್
ಬ್ಯಾಡ್ ಬಾರ್ತಮ್ಮಾ ಅಂತೇಳಿ
ಹ್ಮ್
ಯಪ್ಪ ಅವ ಹಂಗ ಮಾಡ್ತಾನ್ ಲ್ಯಾಪ್ಪಾ ನಾವು ಅಲ್ಲಿ ರೊಕ್ಕದಾವ್ ಅಂತ ಕರ್ಕೊಂಡ್ ಹಕ್ಕಾನ ಆಮೇಲ್ ಹಿಂಗ್ ಮಾಡ್ತಾನ್
ಹ್ಮ್ ಹ್ ಅರಬಿ ಅರಬಿ ಎಲ್ತಾಗೋಳವ್ಲೇ ಯಾವ್ದ ಅಂಗಡಿ ಅಂದ್
ಪ್ಯಾಸನ್ರಂತಪ್ಪ ಅದ್
ಕಾಸ ಕೇಳ್ದಂತೆ ಅದ್
ಬಾಲ್ ಕೊಡ್ದಾಗ
ತಗುದ್ ತೋರ್ಸ್ತಾರೋ
ಅವತ್ತಿಲ್ಪ ನಾ ಏನಾ ಇರ್ಲಾಕ್ಕಿಲ್ಲ
ನಾವ್ ಇದ್ರಾಗ್ ತಗೊಂಡ್ಲೇಪ ಡಿ ಮಾರ್ಟ್ ನ್ಯಾಗ ಯಾವ್ ಕಡಿಮೀಲ್ ಸಿಗ್ತಾವ
ಡಿ ಮಾರ್ಟ್ದಾಗರೇ ಅದು ಅನ್ಲಿಮಿಟೆಡ್ದಾಗರೇ
ವಿಶಾಲ್ ಮಾರ್ಟೆ ವಿಶಾಲ್ ಮಾರ್ಟೆ ನಾವೆಲ್ಲ ವೆಲ್ಲ ಡಿ ಮಾರ್ಟೆ
ನಿಮ್ ಮತ್ ನಿಂದ ಇದೊಂದ್ ಮಾಡ್ಸ್ತೀನಿ ನ ಮುದಕೋಬೇನ್ನಾ ಒನ್ಯಾಕ
ಜಲ್ದಿ ಹೋಗಣ ಹತ್ತನೋಕ
ಅಲ್ಲಿ ತೆಗ್ದಿರ್ಬೇಕಲ್ಲ ಅವ್ರ್
ಏ ಹತ್ತುಕ್ ತೆಗೀತರ್ಲೆ ಅಣ್ಣಾಕ್ ಫೋನ್ ಹಚ್ಚ್
ಇವೇನಾ
ಹ್ಮ್
ಮತ್ತಿದು
ಯಾದು
ಏನಪ್ಪಾ ಅವ್ನ್ ನಂಬರ್ ಅವ್ನ್ ನಂಬರ್ ಗೊತ್ತೈತ್ಲೆ
ನಂಬರ್ ಅದ್ರಾಗ ಐತಿ
ಎದ್ರಾಗ ಅದ್ರಾಗಿಲ್ ದೋಸ್ತ ನಂಬರ್ ಯಾವ್ದ್ ಅದ್ರಾಗ
ಆಯ್ತೆ ಅಪ್ಪಾ ಆಯ್ತೆ
ಬರ್ ಐತ್ ನಾನೆ ನೋಡಿನಿ
ಏ ಇಲ್ಲೇ ನಂಬರ್ ಓಯ್ತು ನೋಡಿಲ್ ನಾನ ಹಾಗ ಆಕೆ ತೋರ್ಸಿದ್ಲು ನನಗ
ಅಲ್ಲಲೇ ಲಾಸ್ಟ್ ನಂಬರ್ ಅಡೈತಿ ಎಕ್ಸ್ ಎಕ್ಸ್ ಅಂತೇಳಿ
ಇಲ್ಲ ಮಾರಾಯ ಅತ್ತಗ್ ತೋರ್ಸಿದ್ಲಂಗ್ ಇದನ್ನ ನೀನ್ ನಂಬರ್ ಕೇಳ್ದ್ಲ
ಹಾ
ಇದಗ್ದೆ ಇನ್ನೊಂದನ್ನೆ ಆತ್ ಅವ್ರ್ದೆ ಇದು ಐ ನಾನೆ ಜಲ್ದಿ ಮಾಡಿನ್ ಮಾಡಿ ಕೊಡ್ಪಾ ಅಂದ್ರ
ಹೌದ್ನ ಅದು ಓ ಟಿ ಪಿ ಹೇಳ್ಬೇಕೇನ
ಹ್ಮ್ ಓಟಿಪಿ ಯಾವಾಗ್ ಬತ್ತ
ಮತ್ ಅವನ್ಗ್ ಹೇಳ್ಬೇಕಲ್ಲಾ
ಯೋಳ್ತಿನ್ ಏಳಿದ್ನ ಅವನ್ಗ್ ಮತ್ ನೋಡು ಅಂತ
ನಾ ಮದ್ಲು ಹೋಗಿ ಅವ ಮಲ್ ಪೋನ್ ಹಚ್ಚಿ ಅವನ್ಗ್ ಮದ್ಲ್ ಪೋನಚ್ಛೆ
ಹ್ಮ್
ನೀವ್ ಪಾರ್ಮಕಿರಿ ನೀವು ಓ ಟಿ ಪಿ ಹೇಳ್ರಿ ಮತ್ತ ಇದನ ಬಾಳೆ ಹೆಚಾಂಗ ಅಂತ್ ಹೇಳ
ಹ್ಮ್್ಮ ಹ್ಮ್ ಜಲ್ದಿ ರೆಡಿ ಆಗ ಜರೂನು ಜಲ್ದಿ ಹೋಗೂಣು
ಜಲ್ದಿ ಹೋಗುಣ್ ಬಾ ಅಣ ಅಂತ್ಯಾರ್ ಹದುನ
ಹ್ಮ್ ನಾಷ್ಟಾ ಗೀಷ್ಟ ವರ್ಗ ಹೋಗೋಣು
ಅಷ್ಟ ಇಷ್ಟ ಮಾಡ್ಸ್ರಿ ಅಷ್ಟಾರ ಮಾಡಸ್ತಿರ್ಲ
ಊಟಾಲೇ ಯ
ತಮ್ಮ ಅವ ಅವ ವೀರೇಶಿ ನ ಹದಿನೈಡ್ನುರೂಪಾಯಿ ಹಂಗಿತ್ ಒಂದ್ ಐದ್ನೂರೂಪಾಯಿದ ಮಾಡ್ಸಿನಂತ ಅಂದ್ಲು
ಮತ್ತ ಇವತ್ತ ಫುಲ್ ಆಗ್ಯಾವ
ನೋ ಬರ್ತಾವಲ್ಲ ಇ ಬಂದ
ಅ ಬಂದ ಅಂದ್ರೆ ಚಲೋ ಬಂದು ಅಂದ್ರ
ಈಗ ಇಸಗೋಣ ಅ ಅಡ್ವಾನ್ಸ್ ಇಸಗೋದ ಬಂಕಗಳ ಅಲ್ಕೊಂಡಬ ಬಿಡುದು
ಯಾರ ಕಡೆ ಸುತನಾ
ಯಾರುಗಡಾರು ಕೇಕ್ಣ
ನೀ ಕೇಳ್ತೀ
ಹ್ಮ್ ನಿನಗೂ ಕೂಡ ಕೆಳ್ಸ
ಹ ಹ ನಾವ ನಗೆಾನ
ಏ ಇಲ್ಲಾ
ನಾನ್ ನೋಡ್ತನಪಾ ನಂಗೀಗ ಅ ತಗೋ ಮನ್ಸಿಲ್ಲಾ ಒಂದ್ ತೋತನ ಆದ್ರ ತಗೋತ್ ಮತ್ತ ಈಗ ಹೇಳಿಲ್ಲ ಎೊಡ್ ಸಾಲ ಬಿಡ್ತಂತ ಕೇಳ್ತಾರಾ
ಹ್ಮ್
ಮತ್ತೆ ಒಂದ್ ಯರ್ನೂರು ಮುನ್ನೂರು ರೂಪಾಯಿದಾಗ ತಗೊಂಡ್ಬಿಡ್ತನ ಒಟ್ಟ ಹ ರೊಕ್ಕೊಳಿಸ್ಬೇಕ ಈಗ
ಹ್ಮ್
ಬರ್ತಾಮ ಭಜ
ಉಳಸು ಉಳಸತರ
ಹ್ಮ್
ಊಟ ಗಿಟ ಏನ್ ಮಾಡಂಗಿಲ್ಲ ಸುಮ್ ಏನ್ರುತ್ತ ಬಂದ್ಬು ಅಷ್ಟ
ಊಟ ಗಟ ಅಲ್ಲೇ ಯಾವ್ದ ಅಲ್ಲಿ ರೈಸ್ ಫೇಮಸ್ ಇದ್ಡ ಮಾಡ್ಬಿಡ
ಬರಿ ಊಟ ನೀನ್ನೇ ಮಾಡಿದ
ರೈಸ್ ನಾ ನಾನಟ ರೈಸ್ ಚಾಣಲ್ಲ
ಅಮ್ಮಿನ್ ಹಷಿ ಹೋಗ ಕೋಪನ್ ಕಡತಿ ಇರ್ತಾವ ಬಾಳ ಅದಾವ್
ಹ್ಮ್ ಕುಡಿಿಸಿು ಬಿ ನಾಲೆಟ ಖರ್ಚುಣಲ್ಲ
ಹಾ ನಮ್ ಕಡೆನುೂ ಇಲ್ಲಪ್ಪಾ ತರುಣ ಖರ್ಚು ಮಾಡಂಗಿಲ್ಲ ತರುಣ ಅನ್
ಅ ನಾವು ಅಳ್ಳಿ ನರ ನೀ್ರ
ಇದು ನಾನು ಮಾಡಿಲ್ಲ ಹಂಗಾಗಿ
ನೀ ನಗೆಲ್ಲ ಮ ಹ
ಭೈ
ಹ ನನಿಯ ನೀ ಇದೊಂದ್ರ ಮಾಡ್ಚಿ ಬಿಡು ಆದ್ರೆ ಇದ್ೊಂದ್ರ ನಾನ ನಿ ಕಡೆ ರಾನಲ್ಲ
ಹದೌದೌದು
ಮಾಡಲಿ ದನಿ ಕಡೆ ನ ಮಸ ರಂದ ನ ಅದರಿ ಕಲ್ಲ
ಬಯ್ ಮತ್ತೆ ಫೋನ್ ಹಚ್ಚಿದ ಗೊತ್ತ ನ ಟ್ವೆಂಟಿ ಟ್ವೆಂಟಿ ಆಗ ರಸ ಬರ್ತೀನ ಮತ್ತ ನಾ ನ ಸೂರ್ಯ ಹಾರ್ಯ ಹೋಗ ನೀ ಇ ಅವ ನೀನು ಅಡಚಿದ್ದೇ ಪಗಾಂದಪಾನ
ಮಾಾರ ನಾದ ನ ಹಸ ನ ನಾನ
ನಾ ಹಚ್ಚಿ ನಾ ಹಾಚ್ಲಿ ಅಂತನ್ಯ ಬರ್ತಾನ ಅಂತ
ಹಾ
ಸೂರ್ಯ ಇಲ್ ಬಿಳಿಯಪ್ಪ ಅವನ ಎಲ್ಲೆಲ್ಲಿ ತಾರ ದ್ಯಾಡಾಳ ಅವ ದ್ಯಾಡಾಳ ಅಂದ ಆಯ್ತ
ಅಾ ಮಾರಯ
ಒಯ್ ಅವಾಗ ಅವಾಗ ಅವಾಗ ರೊಕ್ಕಿ ದುಫಾನ ಕಡೆ ಹಾಚ್ಲಿ ಹಂಗು ಅನ್ಯಪ್ಪ
ಹಂಗ ಹೊಿವಸದ ಸುಜಾನೂರ್ ಹಾಕಿದ್ ರೂಪ ಒಂದ ನರವತ್ ರೂಪಾಯಿ ಇದ್ರು
ಹ್ಮ್
ಅಕ್ಷರಕ ಉಳ್ದು ನ ಅದ ಹಾಕಿ ಇನ್ನೊಂದ್ ಹತ್ತು ರೂಪಾಯಿ ಒಂದ್ ಬಾಳ ತುಂಬಾ ಪ ಕಾತೀಿನಿ
ಹ್ಮ್
ಅವೇಂತಾದ ಮಾಡಜಿಲ್ಲ
ಹ್ಮ್
ಈ ಯಾವ ನಂಬರ್ ಕಸ್ಬೇಕಕ್ ನ ಹಚ್ಚಿದ್ರ
ನಾ ಹೇಳೇದನಿಲ್ಲ ನಂಬರ್ ನಿಂಗ
ಇದ್ರಾಗ ಇನ್ಸ್ಟಾಗ್ರಾಮದಾಗ ಸೆಂಡ್ ಮಾಡ
ನನ್ ಮಾಡತನ ಭಯ ಮಾಡತನ್ ಮಾತಾಡ್ಲ
ಈಗ ಮಾಡ್ತ ಬಗ ಆ ಬಯ ಹತ್ತು ನಿಮಿಷ ಕ ಅಮ್ಮತ್ತು ರೂಪ ಪತ ಅವು ಹಣ ನಿಮ್
ಅರ್ವತ್ತಲ್ಲ ಎಂಬತ್ ಬರ್ತಾವು ನೂರು ಬರ್ತವು
ಆ
ಕಾರ್ಯ ಆ ಶೋರುೂಮ ಮಯಿತ ನ
ಸೋರಮ್ಯ ಇಲ್ಲ ಆಫಿ ಸೋರಮ ಇರುತತ್ನಾ ಹೆಂಗ ಬೈ ಆಫೀಸ್ ಎಲ್ಲಿರ ಬೇರೆ ಕಡೆ ಇರ್ಬೇಕ ಬೇರೆ ಸ್ಟೇಟ್ಧಗ
ಹ್ಮ್ ಎಂಗ ಎಷ್ಟ ಆದಾಗ
ಜನ್ಸ್ ಹ್ಮ್
ನೀ ನಂಬರ್ ನಂಬರ್ ಕಳಸನ
ಹ್ಮ್
ಆ ನಂಬರ್ ಕಾಫಿ ನೋಡ್ಕೊಂಡ ನ ಇದ್ರಗ್ ಯಾಕನ್ಗ ಹಚ್ಚ
ಹ್ಮ್ ಆಯ್ತಾ
ಮತ್ತಾ ಆ ನಂಬರ್ ಖರ್ಚ ಮತ್ತ
ಇಲ್ಲಿಲ್ಲ ಇನ್ಸ್ಟಾಗ್ರಾಮ್ ನ ನಂಬರ್ ಕಳಸನೆ ಕಾಪಿ ಮಾಡಬೇಕ ಕ
ಆಯ್ತ
ಇಲ್ಲ